ಹಲ್ ಹಲೋ
ಕೇಳಸ್ತಾಲ್ವಾ.
ಕೇಳಿಸ್ತಾ ಅದ. ನಮ ಕೇಳಿಸತದಲ್ಲ.
ಏನ್ ಮಾಡ್ತಿದ್ದೀರಾ.
ಏನ್ ಮಾಡ್ತಿದಮ್ಮ ಅಂದ್ರ ಊಟ ಆಯ್ತು ಸ್ವಲ್ಪ ವಾಕಿ ಕಿಂಗ್ ಮಾಡೋದ ಅಂತ ಮೇಲ್ಗ ಡೆ ಹೋಗಿದ ಹ್ಮ ಹ್ಮ.
ಏನ್ ಅಡ್ಗೆ ಮಾಡಿದ್ರಿ.
ಬೇಳೆ ಉಪ್ಸಾರ ಮಾಡೀನೀ ಅ ನಾವು ಸ್ವಲ್ ಪ್ಪ
ಏನ್ ನಿಮ್ಮ ಮನೆಯವರ ಯಾರು ತಿನ್ನಲ್ವಾ.
ನಮ್ಮ ಮನೇಲಿ ಮೂರ್ ಜನ ತಿನ್ನಲ್ಲ ಒಂದ ಮೂರ್ ಜನ ಮಟ್ಟ ಮಾಡ್ತೀವಿ.
ಹ್ಮ.
ಹ್ಮ.
ಮುದ್ದಗಿದ್ದೆ ಏನು ಮಾಡಿಲ್ವಾ ಸರಿ ಅನ್ನ ಅನ್ಸತೇನು.
ಹ್ಮ ಏನ್ ಓದ್ತಿರೋದು ಅಂದಿ.
ನಾನು ಇವಾಗ ಹತ್ತನೇ ಕ್ಲಾಸ್ ಓದ್ತಾ ಇದ್ದೀನಿ.
ಹ್ಞ ಅಪ್ಪ ಅಮ್ಮ ಎಲ್ಲಿದರು.
ಅಪ್ಪ ಅಮ್ಮ ಬೆಂಗ್ಗಳೂರಲ್ಲ ಅವ್ರೆ ಕೆಲ್ಸಕ್ ಹೋಗ ವರೆ ನಮ್ಮ ಅಕ್ಕ ತಂಗಿರ ಮೂರ್ಜನ ಇದೀವಿ ಅದಕ್ಕೆ ಅಲ್ಲಿ ಸೌಂಡ್ ಕೇಳ್ತೈತೆ ಆಕಡೆಗ ಹೋಗಿ. ಸೌಂಡ್ ಕೇಳ್ತಾ ಮತ್ತೆ ಆ ಕಡೆಗ ಹೋಗಿ ಅಂದೆ ಓ ನಿಮ್ಮ ಮನೇಲಿ ಮರಿನುೂ ಸಾಕಿದಿರಾ. ಹಾ ಕಟಾಕಕ್ ಬರಲ್ವ ನಿಮ್ಗೆ ಇವಾಗ
ಏ ನಾವ ಕಟ್ಟಕ ಆಗ್ದ ಗಂಡಿಸ್ಕೊಳಬೇಕು.
ಅಲ್ವಾ
ಹಾ ಗಂಡಿಸ್ಕಳೇಬೇಕು.
ಹ
ಹಲೋ
ಕೆಲ್ಸಕ್ ಹೋಗಲ್ವಾ ನಿಮ್ ಯಜಮನ್ರು ಬೆಳಿಗ್ ಏನ್ ಮಾಡ್ತೀದ ಈ ಬೆಳಿಗ್ಗೆ ಏನ್ ಮಾಡ್ತೀರಾ
ಬೆಳಿಗ್ಗೆಯೆ ನಾಷ್ಟ ಮಾಡ್ಬೇಕು ಇನ್ನೇನ್ ಮಾಡ್ದಾರು ಬುಂಟನ ಕಿತ್ತೋಗದ ಅರ್ಧ ನೋಡಲ್ಲಿ ಮುರ್ದೋ ಕದಾಲ ಆಲಿಯೇ
ಹಲೋ
ಅಂ ಅಂ ಹೇಳಿ ಇನ್ನೇನೂ
ಹೇಳ್ಬೇಕು ನೀವೇ ಹ ಕತ್ತೆ ನೀವ್ ಹೇಳಿ
ಏ ಮರ್ತ್ ಬುಟ್ಟಿನಿ ನನ್ ನೀನೇ ಹೇಳು ಅದ್ ನೀ ಹೇಳ್ತಿರ ಅದು ಮೂರ್ ಅಂತ ಹೇಳ್ತಿರ್ವ ನಾನು
ಆ ಕಾಪಿ ಆ ದ್ರಾಕ್ಷಿ ಣ್ಣು ಕಿತ್ಕೊಂಡು ತಿನ್ಕೊಂಡು ಅದು ಅದ್ರ ಪಾಡಗ ವಾಸ ಮಾಡ್ಕ ಇರುತ್ತೆ ಆ ನೀರ್ ಆದ್ರ ಕೆಳಗಡೆನೆ ನೀರ್ತ್ತು
ಕಿಟಕಿಗ
ಅಲ್ಲಿ ಮೊಸಳೆ ಒಂದ್ ಮೊಸಳೆ ಬತ್ತೈತು ಆದದ್ರೂ ಎಡ್ತಿ ಕಪಿದ್ ಹೃದಯ ಬೇಕು ಅಂತ ಹೇಳ್ತು
ಅದಕ್ಕ ಆ ಆ ಮೊಸ್ಲೆ ನಾಟಕ ಮಾಡ್ಕೊಂಡು ಕಪಿ ಜೊತೆ ಸ್ನೇಹ ಮಾಡ್ತು ಆ ಕಪಿ ಜೊತೆ ಸ್ನೇಹ ಮಾಡ್ಕೊಂಡು
ಏಳು
ಆ ಕಪ್ಪಿ ಜೊತೆ ಸ್ನೇಹ ಮಾಡ್ಕ್ಕೊಂಡು ದಿನಾ ಬರದು ಅದು ಹಣ್ಣು ಕಿತ್ತ ಕಿತ್ತ ಕೊಡ್ತಿತ್ತು ತಿನ್ಕೊಂಡು ಎಡ್ತಿಗೂ ತಕೊಂಡು ಒಯಿತೈತ್ತು ಹಂಗೆ ಸುಮಾರು ದಿನ ಬಂದು ಅದಾದ್ಮೇಲೆ ಒಂದ್ ದಿನ ಕಪಿನ ಮೊಸ್ಲೆ
ಹ್ಮ್
ಆ ಸುತ್ತಾಡ್ಸ್ತೀನಿ ಅನ್ಬಿಟ್ಟು ಕರ್ಕ್ ಹೋಗ್ಬಿಟ್ಟು ಸುತ್ತಾಡ್ಸ್ತೀನಿ ಅಂತ ಕರ್ಕೋಯ್ತು ಕರ್ಕ ಹೋಗ್ಬಿಟ್ಟು ಅದು ಆ ಅವ್ರ ಎಡ್ತಿ ಹೃದಯ ಕೇಳಿತಲ್ಲ ಮೊಸ್ಲೆ ಎಡ್ತಿ ಅದಿಕ್ಕೆ ಅದು ಈ ಕಪ್ಪಿಗೆ ಗೊತ್ತಿರ್ ಏನಿಲ್ಲ ಆಮೇಲೆ ಗೊತ್ತಾಗೋಯ್ತು
ಹ್ಮ್
ಸಗಿದ್ದು ನನ್ ಹೃದಯನೇ
ಹ್ಮ್ ಕತ್ಕಾನೆ ಬೀಚ್ ಕತ್ತದಕ್ಕಾಂಗಡೆಪ್ಪಂಗ ಹ್ಮ್
ಅಲೋ ಹ ನೀವೇ ಹೇಳಿಬೇಕ ಒನ್ ಕತೇನ
ಅಯ್ಯೋ ಕತೆಗಳೆಲ್ಲ ಗೊತ್ತಿಲ್ಲ ಮಾರ್ತಿಬುಟಿವಿ ನಾನ್ ಮೇಲೆ ನಿಂತೀನ ನಮ್ ಮನೆಲಿ ಕುರಿ ಬೀಚ್ಕಬಿಟ್ಟಿತ್ತು ಅದು ಗುದ್ದುತ್ತೆ ಅದು ಸರಿಲ್ಲ
ಮರಿನೂ ಸಾಕಿದ್ದಿರಾ
ಹ್ಮ್ ಬಟ್ಟೆ ಒಲಿ ಬೇಕು ಇನ್ನೇನು ಇವತ್ ಹೆಂಗಿತ್ತು ಸ್ಕೂಲು
ಸ್ಕೂಲು ಚೆನ್ನಾಗಿತ್ತು ಹೋಗಿದ್ದೆ ನಾನ್ ಚಂಪಾ ಮಿಸ್ಸು ಬಂದಿರ್ನಿಲ್ಲ ಇವತ್ತು ಅದಕ್ಕೆ ಬೇಜಾರ್ ಆಯಿತಿತು
ಹೂ
ಊಟ ಮಾಡಿದ್ರ ಏನ್ ಊ ಊಟ ಮಾಡಿದ್ರಿ.
ದಿ ಸಾಂಬಾರು
ಅಯ್ಯೋ ಏನ್ ಊಟ ಮಾಡದ್ರಿ. ನನಗ
ಉಪ್ಪು ಸಾಂಬಾರ್
ನಮ್ಮ ಮನಲಿ ಒಂದ ಕೊತ್ತಿ ಐತೆ ಮೇಲ್ ಗಡೆ ಪಕ್ಕದ ಮನೇಲಿ ಉದಪ್ಪಾ ಅಂತವ್ರೆ ಅವ್ರ ಕೊತ್ತಿ ಒಂದ್ ನೀವು ಇವಾಗ ಒಂದೇ ಸರ್ತಿ ಕಚ್ಚಿ ಮೆಟ್ರ ಹಿಂಟ್ಕೊಬಿಟ್ಟಿತ್ತು. ಎದ್ರಕ ಓಡೈತದೆ ನಮ್ಮ ಮನೆ ಕೊತಿನಿ ಅದು ಹೆಣ್ಣಕೊತಿನಿ ನಮ್ಮ ಮನೆದು ಗಂಡು
ಹು
ಹೌ ಮನ ಕಚ್ಚಿಸ್ಕ ಕಚ್ಚಿಸ್ಕೊ ಬತಿದೆ ಅದು. ಹು ಏನ್ ಮಾಡ್ತಿದ್ದೀರ.
ನಾಳೆ ಮಾಡತ್ತೀನಿ.
ಊಟ ಮಾಡಿದ್ರ ಏನ್ ಸಾಂಬಾರ ತಿನ್ಲಿ ಹು
ನಾಳೆ ಆಧಾರ್ ಕಾರ್ಡ್ ಹೊ ಹೊಸದಾಗಿ ಮಾಡ್ಸಾಕೋಗಬೇಕು.
ಆ ಸಕಸತ್ತ ಬಾ ಹೋಗಿದ್ದು ಏನ್ ಮಾಡಸ್ಬೇಕಿತ್ತು.
ಅಯ್ಯ ಅದು ಆಧಾರ್ ಕಾರ್ಡ್ರು ಎ ಟಿ ಎಂ ಮಾಡ್ಸಕ್ ಮಾಡಸ್ಕೊಬೇಕಾಗಿತ್ತು.
ಹೂ ಯಕ್ ನೀವ್ ಮಾಡಾರ್ಸ್ಕೊಂಡಿದ ನಿಲ್ ಬಾಮ್ಮ ಮಾಡಸಕ್ಕಬೇಕ ತಾನೆ ಬೇಗನೆ.
ನನಗ ಇನ್ನ ಏಜ್ ಆಗಿರ್ಲಿಲ್ಲ ಈಗ ಆಗೈತಿ ಈಗ ಮಾಡ್ಸ್ಕೊಬೇಕು.
ಹೌದ? ಎಷ್ಟು ನಿಮ್ಗೆ ಏಜು ಎಷ್ಟು ಏಜು?
ಏಜ್ ಎಲ್ಲಾ ಹೇಳಕ್ಕಾಗಲ್ಲ?
ಹು ಏನಾರ ಕೆಲಸ ಮಾಡಿಸಿದ್ದಕ್ಕ ಹಚ್ಚಿ ಬಯಿತೀರಾ?
ಮನಲ್ಲೇ ಬಟ್ಟೆ ಹೊಲಿತಿನಿ.
ಹು ಎಷ್ಟ ಸಂಪಾದನೆ ಮಾಡ್ತೀರಾ?
ಗೋತ್ತ ಇಲ್ಲಾ ಕೊಟ್ಟಂಗೇ ಕೊಟ್ಟಂಗೇ
ಹು ನೀವ್ ಒಬ್ಬರೇ ಹೋಯಿತೀರಾ?
ಎಲ್ಲಿಗೆ?
ನಾಳೆ ಎಲ್ಲ ಹೊಯ್ತೇನೆ ಅಂದರಲ್ಲ?
ನನ್ನ ಫ್ರೆಂಡ್ ಬತ್ತಾಳ್ಳೇ?
ಹೂ
ಹೋಗ್ಬಿಟ್ಟು ಅವಳು ನಾನು ಮಾಡಿಸ್ಕೊಂಬತೀವಿ.
ಆ
ಇಬ್ಬರು ಮಾಡಿಸಕೊಂಡು. ಹಂಗೆ ಮೈಸೂರ್ ಹೋಗಿ ಅವರ ಅಡ್ಮಿಷನ್ ಮಾಡಸ್ಬೇಕಂತೆ. ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು. ಆದರೆ ಲೇಟ್ ಆಯಿತು ಅಂದರೆ ನಾನ ನಾ ನಾಡಿದ್ದ ಹೇಳತ್ತೇನ ಅಂತೆ ಹೂ
ಚೆನ್ನಾಗ್ ಹೊಲೀತರ ಬಟ್ಟೆನಾ? ಏನೇನ ಹೋಲಿತ್ತಿರಾ?
ಹೂ ಬಟ್ಟೆ ಚುಡಿದಾರು ಎಲ್ಲ ಥರೂ ಹೊಲಿತೀನಿ.
ಹ್ಮ್ ಅಡ್ಗೆ ಮಾಡದ್ದೆಲ್ಲ ಬತ್ತದ
ಹ್ಮ್ ಇನ್ನೇನು
ಹೇಳ್ಬೇಕು ನಾನು ಇವಾಗ ಹೊಸಿ ಬರಿಯಾದ್ ಇತ್ತು ಬರ್ದು ಮುಗಿಸ್ದೆ
ಹಞ ಇನ್ನೇನು ಹೋಮೇವರ್ಕ್ ಕೊಟ್ಟಿಲ್ವಾ
ಇಂಗ್ಲಿಷ್ ಒಂದು ಕೊಟ್ಟಾರೆ ಅದ ನೋಟ್ಸ್ ಬರಬೇಕು ನಾ ನೋಟ್ಸ್ ತಗೊಂಡೆ ಇಲ್ಲ ಇನ್ನು ಒಂದ್ ನೂರು ರೂಪಾಯಿ ಇದ್ದಿತ್ತು ಅದ್ರಲ್ಲೇ ನಾಳೆ ಬೈತಾರೆ ಅಂದಬಿಟ್ಟು ಅದ್ರಲ್ಲೇ ಬರಿತಾ ಇದೀನಿ
ಹ್ಮ್
ತಕ್ಕಬೇಕು ಇನ್ನು ಅಮೌಂಟ್ ಕೊಟ್ಟಿಲ್ಲ ನಮ್ಮಅಮ್ಮ ಅದಕ್ಕೆ ತಕೊಂಡಿಲ್ಲ ಮದ್ವೆ ಶಾಪಿಂಗ್ ಮಾಡುದ್ರ
ಹ್ಮ್ ಹ್ಮ್ ಇಲ್ಲ ಇನ್ನು ಮಾಡಿಲ್ಲ
ಏನೇನ್ ತಕ್ಕತೀರಾ
ಹ್ಮ
ಏನೇನ್ ತಕತೀರಪ್ಪಾ ಅಂದೆ
ಸೀರೆ ತಕತೀನಿ ಇನ್ನೇನ್ ತಕ್ಕಲಿ
ಒಡವೆ ಗಿಡವೆ ಹ್ಮ್ ಕಟ್ಟಿದ್ರ ಕುರಿನ
ಅಯ್ ನಾನು ನಮ್ಮ ಅಕ್ಕ ದುಡ್ಡಿಲ್ಲ ಅದಕ್ಕೆ ತಕ್ಕೊಂಡಿಲ್ಲ ಒಂದ ಸರ್ತಿ ತಕ್ಕೋಲುದ ಅಂತ ಸುಮ್ಮನ ಇದ್ದೀನಿ. ಇನ್ನೇನು
ಹ್ಮ್
ಹ್ಮ್ ಹ್ಮ್ ಬೆಳಿಗ್ಗೆ ಎಷ್ಟ್ ಗಂಟೆೆಗೆ ಹೋಯ್ತಿರ
ಬೆಳಿಗ್ಗೆ ಒಂಬತ್ತು
ಹ್ಮ್ ನಾನ್ ಮೇಲ್ ಗಡೆ ಬಂದಿದಿನಿ
ನೋಡ್ಬೇಕು ಒಂಬತ್ತು ಕಾಳಗ್ ಹೋಗದ ಅಂದೋಳೆ
ಹ್ಮ್
ಅದೆಷ್ಟೋತ್ ನಾಳೆ ಅದೇನ್ ಮಾಡ್ ತಾಳೋ ಹ್ಞ
ನೀವೇನ್ ಮಾಡ್ತಿದೀರ
ಮಲಗಿದೀನಿ ಅಂದ್ನಲ್ಲ
ಮಲ್ಗಿದಿರಾ?
ಬಟ್ಟೆ ಹೊಳೆಯದ್ ಇತ್ತು ಹೊಲ್ದೆ ಈಗ ಒಂದು ಗಳ್ಗ ಮಲ್ಕಳದ ಅಂದ್ಬಿಟ್ಟು ಮಲಗಿದ್ದೆ
ಹ್ಮ ಎಲ್ಲಾನೂ ಒ ಹೊಲ್ದ ಮುಗ್ಸುದ್ರ
ಹ್ಮ್
ಹ್ಮ ಎಲ್ಲಾನೂ ಹೊಲ್ದ್ ಮುಗಸುದ್ರಪ್ಪ ಅಂದೆ
ಒಲ್ಲಿ ಇನ್ನು ಕಾಸಿ ಇರ್ಲಿಲ್ಲ ಲೈನಿಂಗ್ ತರಕೆ ಬಟ್ಟೆಗಳು ತರಕೆ ಕೆ ತಂದು ಹಾಕ್ಬಿಟ್ಟ್ ಹೋಳಿಬೇಕು
ಹ್ಮ್ ಮತ್ತೆ
ಇನೇನು
ಹ್ಮ್ ಹ ಏನಿಲ್ಲ ಹೇಳಿ ನೀವೆ
ನಾಳೆ ಸ್ಕೂಲ್
ಹೋಗ್ಬೇಕು
ಹ್ಮ್
ಗೇಮಗ್ ಸೇರ್ಸ್ಬಿಟ್ಟವ್ರೆ ನಂಕೈಲ್ಲಿ ಬೆಳಿಗ್ಗೆ ಓದ ತಕ್ಷಣ ಓಡಕ್ ಆಗಲ್ಲ. ಸರ್ರು ಬಿಡಲ್ಲ ಓಡ್ತಾ ಇದ್ರೆ ಸುಮ್ನೆ ಹೊಟ್ಟೆ ಹೊಟ್ಟೆನೋಯ್ತದ ಸರೂ ಬಿಡದೇ ಇಲ್ಲ ಹತ್ರೊಂಡೋಡು ಐದ್ ರೌಂಡ್ ಓಡು ಅಂತ ಹಿಡ್ಕೋ ಕುತ್ಕೊಂತಾರೆ. ಏನ್ ಮಾಡಕಲ್ಲ ನೀವ ಯಾವ್ ಗೇಮುಗು ಸೇರಿದನಿಲ್ವಾ ನೀವ ಯಾವಗೆ ಗೇಮ್ ಗು ಸರಿ ಇರ್ಲಿಲ್ಲಲ್
ತ್ರೋಬಲಾಡ್ತಿದ್ದೆ
ಅದೊಂದೇ
ಸರಿ ಆಯ್ತು ಆಮೇಲೆ ಮಾಡ್ತೀನಿ.